ಹಲೋ.
ಹ್ಮ್ ಕಾಳ್ದುಲ್ಲಾಗ.
ಹಾ ಏನಣ್ಣ ಸಮಚರ.
ಏ ನೋಡ್ ಎಲ್ಲಿದಿ.
ಇಲ್ಲೇ ಹಾಸ್ಟೆಲ್ದಾಗ.
ಊಟಗೈತ.
ಹ ಆಯ್ತ್ ನೋಡಪ್ಪ.
ಹೊ ಹೊ ಎನಾತಪ ಊಟ.
ಏನುಲ್ಲಾ ಇಲ್ಲಿ ಬೀಗ್ರು ಅಲ್ ಹಾಸ್ಟೆಲಾಗ್ ಇಲ್ ನನ್ ಸುಮ್ನನಂದೇ ಈಕಡೆ ಬೀಗ್ರುರಿಗ್ ಬಂದೇನಿ.
. ಹ್ಯಾಕ್ ಬೀಗ್ರೂರಿಗ್ ಹೋಗಿದೀಯ.
ಹೂ ನಮ್ ಮಾವೂನ್ ಊರಿಗ್ ಬಂದೀನ್ ನಾನು ನಮ್ ಮಾವೂನ್ ಮಗ್ಳು ಮಸ್ತ್. ಸೊಲ್ಬ ನೋಡಂಗನಿಸ್ತಾಂಗೆ.
ಹಬಬಬ ಇವಾಗೆ ಮಾವೂನ್ ಮಗ್ಳಿಗೆ.
ನೋಡಂಗನಿಸ್ತು ಮತ್ ಹಂಗೆ ಬಂಗೆ ಯಾವ್ದ ಒಂದ್ ನೆಪ ಮಾಡ್ಕೇಂದ್ ಬೀಗ್ರುರಿಗ್ ಬಂದ್ನಿಗ.
ಮಾವ ಬುಡ್ತಾನೇನ್ ನೋಡಾಕ.
ಮತ್ತೆ ನಾ ಅಲ್ಲಿಗ್ ಒದ್ಮೇಲ್ ಏನ್ ಬಚ್ಚಿಡ್ತನೆೇನ್ ರೂಮ್ನೇಗ.
ಹಂಗಲ್ಲ ಸುಮ್ ಸುಮ್ನೆ ನೋಡದಂದ್ರ ಅದ್ ಬಾಳ ಇದಗ್ಲಾತೆ ಮಾವುಗ.
ನಮ್ಗೇನ್ ಸಂಬಂಧ ನಾವ್ ಏನ್ ನೋಡಿದ್ವ ನಮ್ಮ್ ಮಾವ ಸೋಲ್ಪ ಹಂಗೆ ಹೊಲ್ದಗ್ ಕೆಲ್ಸ ಮಾಡ್ತ. ತರ.
ಹಾ ಹಾ.
ಅವ್ರು ಕೆಲ್ಸ ಮಾಡಕ್ ಹೋತರೆ ಮತ್ ಮಾವನ್ ಮಗ್ಳು ಇಲ್ಲೇ ಅಂಗ್ಡಿ ನೋಡ್ಕ್ಯಾಂತ್ ಬಿಟೋತರ.
ಏನ್ ಅಂಗ್ಡೆಗ್ ಇರ್ತಾಳೆನ್ ನಿಮ್ ಮಾವೂನ್ ಮಗ್ಳು.
ಹ್ಮ್ ಮತ್ ಅಂಗ್ಡೇಗಿರ್ತಾಳ ಮತ್ ಹಂಗೆ ಮತ್ ಮಾತಾಡುಸ್ಕೆತ್ ಬರ್ಬಾಕಾಂತ್ ಮಾಡ್.
ಹೌದಾ ಯಾವಾಗ್ಹೋಗಿದಿ.
ಹೋಗಿ ಒಂದು ನಕ್. ಒಂದೂವರ್ದಿನ್ ಅಯ್ತೆನ.
ಹಾ ಹಾ ಹಾ.
ಹ್ಮ್.
ಮಾತಾಡುಸ್ದ ಇಲ್ಲಪಾ ನಿಮ್ ಮಾವೂನ್ ಮಗ್ಳುನ್ನ.
ಮಾತಾಡ್ಸಿದ್ನೆಪ ಚೋಲೋರ್ ಅಂತ. ಕಂಡಪಟಿದ್ ನೆನುಪಾಯ್ತಂತ.
ನೀನುಗ ನಿನೆನೆ ನಿನ್ ನಿನ್ನೆ ನೆನ್ಪೈತ್ತಂತ.
ನಾ ಮಾಡೋಗಿದ್ ಅಂದ್ರ ನಾ ನಾನ್ ಪ್ರೀತಿ ನೆನ್ಪೈತ್ತಂತ.
ಹಬಬ ಹಾ ಹಾ.
. ನಾನ್ ಈಗಿನೂ ಮಾಡಕ್ ಬಂದ್ನ್ಯ ಪ್ರೀತಿನ. ಸಣ್ ವಜ್ ಇರ್ಲಿ ಏನಂದ್ರ ಒಂದ್ ಐನೂರು ಕ್ಯುಂಟಲ್ ಅದ್ರ.
ಹಾ ಹಾ ಹಾ.
ನನಗ ಈದೆಲ್ಲಾ ನೆನ್ಸ್ಕೊಂಡ್ರ ನನ್ಗ್ ಪಾಸ್ಟ್ ನೆನಪ ಆಕದ್ದ ಹಿಂದಿಂದ
ಯಾವ್ದ ಇಂದಿಂದು
ನಮ್ ಹೈಸ್ಕೂಲ್ ನೆನಪಾಗಗಕ್ಕತ್ತಪಾ
ಅಬ್ಬೋ ಹೈಸ್ಕಲಾ ಏನ್ಲ್ಲಿ ಎಂತಥಏನಮ ಮೆಮೊರ
ಅವಾಗ ಹೆಂಗ್ ಓದ್ತಿದ್ವಿ ಹಂಗಲ್ ಇವಾಗ ಹೆಂಗ ಇ ಓದತ್ತದ ಗೊತ್ತಾದ
ಹೆಂಗ ಹೆಂಗಿದ್ರವಾಗ
ಹಾ
ಹ ಹೆಂಗಿದೀರ ನೀವು
ಅಪ್ಪ ಹೈ ಸ್ಕೂಲ್ಗ ಏಂಗ ಕೇಳ್ತು ನಮ್ದು ಒಂಬತ್ತನೇ ಕ್ಲಾಸ್ಕ್ ಆದ್ವಿ ಅವವು ಅಷ್ಟೊಂದ ಏನ್ ಇಂಟ್ರೆಸ್ಟ್ ಇದ್ದಲ್ಲ ನಮ್ಗ್ ಹಓದೋದ್ರ ಬಗ್ಗೆ ಅದ್ರ ಬಗ್ಗೆ ಅದ್ರ ಬಗ್ಗೆ
ಹ್ಮ
ತಮ್ ಅಷ್ಟಾರ ಕಲರ್ ಕಲರ್ ಡ್ರಸ್ ಹಾಕಣ್ಣ ಹಂಗಂಗ ನೋಡ್ಕ ತಿರ್ಗಾಡ್ತಿದ್ವಿ
ಹ್ಮ್
ಈಗ ಏನಯ್ತು ಇ ಕೊರೋನಾ ಬಂದ್ಗಿರಂದ ಮೂ ಬರ ಪೂರ್ತಿ ಶಾಲಾ ಕಾಲೇಜುಗಳೆಲ್ಲ ಬಂದ ಅವಲ್ಲ
ಹೌದೌದ ಒಮ್ಮತ್ತನದ್ದ್ದಾಗ ಇದಾಯ್ತ್ ಕತ್ರ ರ ಹುಡ್ಕಡಿದ್
ಬರ ಮೂರೇ ತಿಂಗಳು ಹೋದಂಗೆ ಶಾಲಿಗೆ ಆಕ ಈ ಹತ್ತನೇ ಕ್ಲಾಸ್ಗೆ ಬಂದು ಏನ್ ಎಕ್ಸಾಮ್ ಬರ್ಲಿಲ್ಲ ಏನ್ ಬರ್ಲಿಲ್ಲ
ಹ್ಮ್
ಹತ್ತನೇ ಕ್ಲಾಾಸಿಗೆ ಬಂದ್ವಿ ಹತ್ತನೇ ಕ್ಲಾಾಸಿಗೆ ಬಂದ್ಮೇಲೆ ಹತ್ ನೋಡಪ ಹೋದದ
ಎಲ್ಲಿ ಹೈಸ್ಕೂಲ್ ಅಲ್ಲಿ ನಿಮೂರಾಗ ಐತೆ ಇಲ್ಲ ಬೇರೆ ಕಡೆ ಹೋದ್ರೆ
ಬೇರೆ ಊರಿಗೆರಿಗೆ ಬಾ
ಹೌದಾ
ಬೇರವ್ರಗ್ ಬಂದು ಅವಾಗ ಬೇರೆ ಬೇರೆ ಹುಡುಗ ಹುಡುಗ ಹುಡುಗರು ಹುಡುಗರ್ ಫ್ರೆಂಡ್ಸ್ ಆದ್ರೆ
ಹಾ ಹಾ
ಅವಾಗ ಓದದ್ರ ಕಾಂಪಿಟೇಷನ್ ಬಿತ್ತ ನೋಡ್ ನಮಗ ಫಸ್ಟಗ ಒಂದ್ ಎರಡು ಫಸ್ಟ್ ಹಿಂಗಗೆ ಟೆಸ್ಟ್ ಇಟ್ರ
ಹ್ಮ್
ಅವ್ ಟೇಸ್ಟ್ನಗ ಒಂದ್ ಎರಡ್ ಮೂರ್ ಸಲ ಫೇಲ್ ಅದೇ ಫೇಲಾಗನ್ನ ಅಲ್ಣ ಏನುವು ಇಕ್ಕಡೆ ಹುಡಿಗರು ನೋಡ್ ನಗರು ಹುಡುಗರು ನೋಡಿನಗರು ಪೂರ್ತಿ ಡಿಪ್ರೆಷನ್ ಗೆ ಹೋದಾಗಹಾತ್ತು
ಟೆಸ್ಟ್ ಬರ್ದ ಇದಾದಾಗ
ಹ್ಮ್
ಏ ಸರ್ ಬೈದ್ರನಾ
ಹ ಸೋರ್ ಬೇಕಂತ ಹೊಡವ ಮಗ ಬ್ಯಾಕ್ ಸೈಡ್ಗೆ
ಓ
ಎಲ್ಲಾರ ಹುಡುಗಿಗರ್ ಮುಂದೆ ಬ್ಯಾಕ್ ಸೈಡ್ಗಡ್ಯವ ಬಾಳ್ ಹರ್ಟ್ ಆಯ್ತದ ಹೊಟಾಕಣ ಏ ಇವನ ಐ ಇಂತ ಬರೀ ಅವ್ರರು ಮುಂದ್ ನಮ್ಗೆ ಇಷ್ಟ ಅವಮಾನ ಮಾಡ್ತಾರಲ್ಲಪ್ಪಾ ಅಂತಂದ ಇರಿಂದ ಓದಕ್ ಸ್ಟಾರ್ಟ್ ಬಡಿದಾರ
ಹಾ
ಏನ್ ಸ್ಣದ ಅಲ್ಲ ಅದು ಟೆಸ್ಟ್ಗ ಪಫಸ್ಟ್ ಬರ್ದುು ಯಾವ ಮತ್ತ ಎಸ್ ಎಸ್ ಎಲ್ ಸಿ ಮ ಪ್ರಿಪರೇಟರಿ ಅಂತ ಎಕ್ಸಾಮ್ ಇರದಾರಲ್ಲ
ಹಾ ಹ ಹೌದೌದು
ಬರ್ದ್ವಿ ಮತ್ತತ್ ಸರಣ್ಯ ಎಕ್ಸಾಮ್ ಇಡ್ತಾರೆ ಅದ್ರಾಗನ ಚಲೋ ಬರ್ದಿವವಿ
ಹ
ಇ ಓದ್ಲ್ಲವಾಗ ಅವಾಗ್ಂತ ಕಂಬ್ಯಾಕ್ ಮಾಡಿದ್ರ ಮಸ್ತ್ಓದ ಬಂದ್ವಿ ಎಲ್ಲರಗ ಪಾಸ್ ಆದ್ವಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನ ಬರ್ತಿ ರಿಸಲ್ಟ್ ಕಿಚ್ಚಿದಿವವಿ ಒಂದ ಎಂಟ್ಯಾಸಿಕ್ಸ್ ಹೆಟಿಸೆವೆನ್ ಆಯ್ತು ಸವೆನ್ ಆಯತು
ಅಬೋ ಹಾ
ಈ ಕ ನೋಡಪಾ ಸ್ ಪಿ ಯು ಸಿಗ್ ಬಂದ್ವಿ ಸ್ವಲ್ಪ ಪಿ ಯು ಸಿಿಗೆಗ್ ಬಂದ್ ಜರರ ಆಳದ್ವಿ
ಹಗ
ಕಾಲೇಜಿಗೆಗ್ ಬಂದ ಮತ್ತತ್ೆ ಹಂಗೆ ಸ್ವಲ್ಪ ದೂರ ಆಯ್ತಲ್ಲಾ ಊರಿಗೆ ಇಲ್ಲಿಗೆ ಸುಗ ನಡವರ್ಕ್ ಬಸ್ನೆ ತಿರ್ಗಾಡಕತ್ ಬಿಿಟ್ಟವಿ
ಅಲ್ಲಲ್ಲೇ ಹಐಸ್ಕೂಲ್ಂದ್ರಾಗ ಹಐಸ್ಕೂಲ್ಗ ಏನ್ ಬರಿೀ ಅಷ್ಟೇ ಓದೋದು್ ಮಾಡಿದ್ರ ಏ ಯಾವವು ಆಟಪಾಟ ಆಡಿಿಲ್ಲ ನಾವು
ನಮ್ಗೆ ಯಾವ ಆಟ ಆಟ ಎಲ್ಲ ಆಡ್ಸಾರ ಆದ್ರ ನಾವ್ ಆಡಿಿಲ್ಲ ಯಾವ ಆಟ
ಇದನ್ನ ಹೇಳಳ್
ಏ ನಾವನು ಆಟ ಆಡಿ ಆದ್ರ ಇಂತ ಈಂಗ ಸ್ಪೋರ್ಟ್ಸ್ ೇಕದಾಗಂತ ಯಾವ್ ಆಟ
ಅಲ್ಲಲ್ಲಿ ಸ್ಟಾರ್ಟಿಂಗ್ ಹೈಸ್ಕೂಲ್ ಹೋಗೋಣ ಇನ್ನು ಅಷ್ಟು್ಟ ಟ್ಯಾಲಂ ಅಕ್ ಒ್ ಲೆಕ್ಕಿರ್ತಪಾ ಏನ ನಮ್ ಏ ಓದಕಂತ ಆಟ ಬಾಳ ಗಮನ ಇರ್ತದಲ್ಲ
ನನ್ ಆಟದ ಕೂಡ ಏನ್ ಗಮನ ಇಲ್ಲ ಆದ್ರೆ ಆಟ ಆಡ್ದು ಒಂದ ಸಣ್ಣ ಪುಟ್ಟ ಆಟಾ ಆಡ್ದು
ಯಾವ ಬೇರೆನ ವಾಲಿಬಾಲ್ ಯಾವ ನಿಂತ ಆಟ ಮಾಡುದ್ರ ಯಾವವು
ಏ ಅಂತವಲ್ಲ ನಮ್ದೇನಿದ್ರ ಮುಟ್ಟ ಆಟ
ಹ್ಮ್
ಕೇಳಾಟ ಹಿಂಗ ಒಬ್ರು ಒಬ್ರು ಹೋಗೋದು ಅಲ್ಲಿ ಗಿಡಂಬ ಬಿಟ್ಟು ಬರೋದು ನಾವ್ ಹಿಂಗ ರೂಮ್ನಾಗ ಅಲ್ಲಿ ಡಕ್ಬೋದು
ಹೌದಾ ಹಾ
ಎಂತ ಸಣ್ಣ ಪುಟ್ಟ ಆಟ ಆಡಿದಾರಪ್ಪ ನಾವು
ಅಲ್ಲ ಜಂಡಕ್ಕ ಅವ ಕಾಟಾಡಸ್ತಾರಲ್ಲ ಆಗ ಅವವು ಅವನ ಅವ್ನಾಡಲ್ಲಾನ
ಹಾ ಅಂತ ಮಾಡಡಿ ಕಬಡ್ಡಿ ಕ್ರಿಕೆಟ
ಹಾ ಮದಯಾ
ಆಡಿ ಆದ್ರ ಆಡಕ್ ಬರೋಂಗಿಲ್ಲ ಬ ಅಷ್ಟೇ ಎಂಟರ್ಟೈನ್ಮೆಂಟ್ಗ ಆಡಿ
ಅಲ್ಲ ಅದೇ ತರ ಸಾಯಂಕಾಲ ಆಟಕ್ ಬಿಡುದಿಲ್ಲಾ ಆ ಮಧ್ಯೆ ನಾ್ರ್ ಮೂರೂಗಂಗ
ಹ್ಮ ಆಟಕ್ ಕೊಟ್ಟಕ್ ನಾವ್ ಏನ್ ಮಾಡತೀವಿ ಹುಡ್ರ ಕಲ್ಸ ಅವ ನಾವು ನಮ್ಮ್ ಐಸ್ ಗಿಡಗಳಿದವು
ಹಾ ಹಾ
ಆ ಗಿಡಗಳು ಕೆೇಳಾಕತ್ ಎರಂದ್ ಮಾತ್ ಕಟ್ಟಿದ್ವಿ ಚಂತನ
ನಾ
ಸಂತಾನೆ ಮಾತ್ ಆಡೋದ ಆಡ್ದ
ನಾವುಂಗಲ್ಲ ಮರ ನಮ್ ಮೇನ್ ಆಟನ ಜಗ್ ಅ ಎಷ್ಟ್ ನಮ್ಗ ಆಟ ಅಂದ್ರ ಹೊರಾಗ ಯಾವ ಪುಟ್ರನಾಗ ಆಯ್ತ್ ನಮಗಗೆ ಓದಕ್ಕಿಂತ ಓದಿವವಿ ಅಂದ್ರ ನಾವು ಏಡ್ತ್ ಸ್ವಲ್ಪ್ ನೈನ್ತ್ ಒಂದ್ ಸ್ವಲ್ಪ ಒಂದ್ ಕೆಲವ ದಿವಸ ಬಾಳ ಆಟ ನಡವಿ ನಾವವು ಹೇಳ್ಕಂದ್ರ ಪ್ರತಿಯೊಂದು ಖೋ ಖೋ ರಬ್ಬಿ ರಬ್ಬಿ ಹತ್ತ ಗೇಮ್ ಕೇಳಿದೆ ಒಂದು
ಯಾವ್ದ ಏನ್ ಕೈಯಾಗ ಅ್ ಬಾಲ್ ಹಿಡ್ಕೊಂಡು ಹೋಗಿ ಗಿರಿಂದ ಹಾಕದ
ಹ ಬಾಲ್ ಹಡ್ಕೊಂಡು ಅತ ಕಡೆ ಗೋಲಿರ್ದಾಗ ಗೋಲಿ ಹೋಗಿ ಅದು ಬಾಲ್ ಹತ್ಕೋಗಿ
ಹ ತೆಕಿಗ್ ಬಿದ್ದರ್ ನ
ಆಗ್ ಹ ಆಗ್್ಯ ಮರದಳತ್ನ ಸಣ್ಣ ಅಲ್ಲ ಗೇಮ್ದು ಇ ನಾವು ನಮ್ ಕೈ ಬಾಲತ್ತಲಾ ಎದ್ರದು ಎದ್ದದ ಪ್ಲೇರ್ ಬಂದು ಏನು ಹೆಂಗ ಮೈ ಕೈ ಮೈ ಗೂತ್ತಂಗ ಗೊತ್ತಲ್ಲಾ ಹಂಗ ಆರ ಅದೆಲ್ಲ ಡಿಸ್ಟ ಇರದ್ದ ಐತೆ ಅದನ್ನೆಲ್ಲ ತಪ್ಸ್ಕೊಂಡ್ ಹೋಗಿ ಬಾಲ್ಲಿ ಇಡಬೇಕ ಅಲ್ಲಿ ಲಡರೇಟಿ ಹೇತ್ನ ಪ್ಲೇಯರ್ಗಳು ಅಗ್ನಿಗ್ ಆಗರತ ನೋ ಎಲ್ಲಾರ್ಸ
ಹೌದಾ
ಕೈ ಇದದ ಬಾಲದು ಏನ್ ಬ ನಿ ಗುದ್ದಿ ಕೊಡ್ತಾರ ಬಂದ್ ಆತರ ಮನುಷಿ ಎಬ್ರು ಇದ ಎಂತ ಗೇಮ ಅದು ಸಾ ಸಾಮಾನ್ಯ ಗೇಮ ಅ ಅಂತ ಎಲ್ಲ ಗೇಮ್ ಮಾಡೀವಿ ಕ್ರಿಕೆಟ್ ಕಬಡ್ಡಿ ಖೋ ಖೋ ರನ್ನಿಂಗ್ ರನ್ನಿಂಗ್ ಅಂತ ನೋಡ ನನಾಗ ಪ್ರತಿ ಎಷ್ಟು ಮೂರು ನಾಲ್ಕು ಪ್ರೇಮರ್ ಅಂತ ಫಸ್ಟ್ ನಾನ ಹಐ ಸ್ಕೂಲ್ ಪಫಸ್ಟ್ ಆ ನೋಡುವ ಇದ್ರ ರನ್ನಿಂಗ್ ಅಂತತ್ರ ಆಯ್ ಹಂಡ್ರೆಡ್ ಮೀಟರ್ ಅಂದ್ರೆ ಪಿಕ್ಸ್ ನಂಗೆ ಅದು ಕಟ್ಟಿಟ್ಟು ಬುತ್ತಿ
ಅಂದ್ರೆ ಚಲೋ ಬಿಡುಪ್ಪ ನೀನ್ ಅಷ್ಟು ಹೋಡಂಗಿದ ನಿನ್ ಮನಲ್ಲಿ ನೋಡಿದ್ರು ಪಾ ಚೆ ಹೇಳ್ಕೊಂಡ್ ಬರ್ತದೆ
ಅದಂದಿಲ್ಲ ಹಡ ಮಾತ್ರ ಅಂದ್ರ ಅವ್ರಲ್ಲಿ ಹಡ ಮಾತ್ರ
ಯಾಕ
ಎಜ್ಜೋಕ್ಕ ಅವರವರ ಇಲ್ಲ ಆತರ ಹೈಸ್ಕೂಲ್ ಅಣ್ಣ ಒಂತರ ಮೆಮರೀಸ್ ಬಾರಿ ಪಾರ್ಟ್ದ ಟೆಂತ್ಗೆ ಬರೋಣ ಒಂಥರ ಎಲ್ಲ ಓದ ಸಾರ್ ಸ್ಟಿಕ್ ಅಗಿ ಮಾಡಿಬಿಟ್ಟ್ರರು ಟೆಂತ್ ಅ ಇಷ್ಟ ದ ಆಡಿದಂಗಲ್ಲ ಯ ಸ್ವಲ್ರತ್ ಓದ ಮುಂದ ಲೈಫ್ ದಾರದು ಎಸ್ ಎಲ್ ಸಿ ಚಲೋತ್ ನ ಹೋದ್ರೆ ಹೆಂಗ ಹೆಂಗತ್ತಲ್ಲ ಹೇಳಿದ್ರ ಸ್ವಲ್ಪ ಮನಸಿ ಬಿಡತ್ತೆ
ಹಾ ಬತ್ತದ್ರ ಮತ್ತ
ಸ್ವಲ್ಪ ಎಸ್ ಎಲ್ ಸಿ ನಾವವು ಒಂದು ಸ್ವಲ್ಪ ಸೀರಿಯಸ್ ತೊಗೊಂಡು ಚಲೋತ್ನಾಗ ಓದ್ವಿ ನಮ್ ರಿಸಲ್ಟ್ ಒಂದು ಈಟಿ ಎಂಗ ಆಗೈತೆ
ಹಾ
ಚಲೋಣ ಹೈ ಸ್ಕೂಲ್ ಪತ್ರ ಆ ಮೆಮರೀಸ್ ಮರ್ಯಾದಾ ಕಾಲ ಇಲ್ಲಂದ ಯಾಕ್ರ ತೋರ್ಸಲ
ಹ್ಮ್
ನೈಸ್ ಅಲ್ಲಿ ಹೈಸ್ಕೂಲ್ ಐತ್ ನಮ್ಮೂರಾಗ ಒಂದಲ್ಲ ಎಲ್ಲಐ ಎಲ್ಲ ಪ್ರೆಮಿರ್ ಅದ ಭಾರಿ ನೂನು
ಹೊ ಬಿಡಪ್ಪಾ
ಚಲೋ ಅಲ್ಲಿ ಆಗ ಹೈಸ್ಕೂಲ್ ಮೆಮೋರಿ ಅಂತ್ರ ಮರಿ ಯಕಾಗಲ ಅಷ್ಟ ಎಲ್ಲ ಸುರ ಅಂತ ಇವಾಗ ಕಾಲೇಜ್ ಅಂತ ಆಯ್ತಿ ಎಲ್ಲ ಸ್ಕೂಲು ಒಂದಲಂದದ ಅಲ್ಲ ಕೆಲವು ಬೇರೆ ಕಡೆ ಹೋಗ ಧಾರವಾಡ ಬಿಜಾಪುರ್ ಇ ಸಂ ಆ ಕಡೆ ಕಡೆ ಆತ್ತ ಅದೇ ಹುಡ್ರ ಅಂತ ಎಲ್ಲೂ ಇವಾಗ ನೆನೆಸ್ಕೊಡ್ರೆಒಂಥರಾ ಮೆಮರಿ ಇದಾಗತಡೋದಲ್ಲ ರಸ ಹ ಐತ್ ನೋಡ ಮುಮ್ದ್ ಐ ಸ್ಕೂಲ್ ಈ ತರ ಎಲ್ಲಾ ಎಂಜಾಯ್ ಮಾಡೀ
ಅಲ್ಲೋ ಅಪ್ಪ ಕಾಲೇಜ್ ಬಂದ ಮೇಲೆ ಅಗ್ಗ ಇರ್ತಿವೆನು
ಜೋಯತಿ ಎಲ್ಲ ಹೊರ ಬೇರೆ ಹುಡುಗರು ಒಂತರ ಎಲ್ಲ ಬೇರೆ ಲೆಚ್ಚರ್ಗಳು ಸರ್ ಗಳು
ಹ್ಮ್
ಇದ ಒಂಥರ ಚಲೋ ಅಂದ್ರ ಬಟ್ ಅಂದ್ರೆ ಅದ್ರಷ್ಟೇನ್ ಇ ಇದಲ್ಲ ಹ ಇರೋ ಒಂದ್ ಲೆಕ್ಕದಾಗ ನಮ್ಗೆ ಅದು ಬಾಳ ಮೆಮೊರಿಗಳು ಕಪ್ಪಾ ಎಲ್ಲ ಆಟಗಳು ಪ್ರತಿ ಒಂದು ಊಟ ಬಂತು ಅದು ಬಂತು
ಹ ಹೊಸ ಫ್ರೆಂಡ್ಸ್ ಆದ್ರ ಎಲ್ಲ ಮ ಕಾಲೇಜ್ ಬಂದಲ್ಲ
ಹೊಸ ಫ್ರೆಂಡ್ಸ್ ಆಗ್ಯಾರ ಎಲ್ಲಾರು ಆಗ್ಯಾರ
ಗರ್ಲ್ಫ್ರೆಂಡ್ಸ್
ಹಾ
ಗರ್ಲ್ಫ್ರೆಂಡ್ಸ್
ಏ ಆತರನ ಏನಿಲ್ಲ ಮಾರಾಯ ನಮಗ
ಏ ಆ ತರ ಎಲ್ಲ ಆ ತರ ಎಲ್ಲ ಇವಾಗ ಹೆಂಗ ನಾವ್ ಬಾಯ್ ಫ್ರೆಂಡ್ಸ್ ಇವಾಗ ಹೆಂಗ್ ನಾವ್ ಬಾಯ್ ಫ್ರೆಂಡ್ ಫ್ರೆಂಡ್ಸ್ ಗಳಿಗೆ ಹಂಗ ಗರ್ಲ್ಫ್ರಂಡಫ್ರ ಆಸ್
ಅದೇ ಅದೇ ಫ್ರೆಂಡ್ಸ್ ಅದರ ಒಳ್ಳೆ ಹುಡುಗರು ನಾವ್ ಆತರ ನ ಚೊಲತ್ನಾಗ ಓದ ಭಾಳ ಮಾಡೀವಿ ಇಗ ತಿಗಡದಂತ ಮಾಡಿಲ್ಲಂಗ ಹುಡುಗರು ಜೊತೆಗ ಆಯ್ತ ಫ್ರೆಂಡ್ಸ್ ಮಾಡ್ದ ಆಯ್ತ ಸಪೋಸ್ ಸಡಿಗಿಡಿ ಬಾಳ ಗಾಮ ಕೊಯಂಗ ಬರೋದ ಹ್ಮ್ ಹಂಗಾಗಿ ಆ ಫ್ರಿನ್ಡ್ಸ್ ಎ ಬಾಳ ಜನ ಎಲ್ಲ
ಇವ್ರೇ ನೋ ಗ್ರೌಂಡ್ ಆಗಿದ್ದಾರ ಹೋಗ್ಬಿಟ್ರ
ಹೋಗರಾ
ದೋಗರ ಹಳನಿ ವಗರ
ಹೌದಾ
ಫೋನ್ ಹಚ್ಚಿದ್ರಗಳೆ ವಾದ್ರೂ ನಾಳೆ ಹಂಗೆ ಅಕಡಿ
ಓ ಟೈಮ್ ಆಗುತ್ ಮತ್ತೆ
ಏನೋ ಇದೆ ಸೌಂಡು
ಏನ್ ಆಯ್ತಾ
ಏನಾಯ್ತನೋ ಸೌಂಡ್ ಪಟಾಕಿ ಹೊಡಿದ್ರೇನ ಏನ್ ಮಾಡ್ಯಾರ ಯಾರ
ಹೌದಾ ಆಕ ಏನ್ ಯಾರನ ಬರ್ಡೆಗಿನ್ ಐತೆನ
ಬರ್ತ್ ಡೇ ಇರ್ಬೋದೇನಪ್ಪ ಯಾರದ ಈ ಕಡಿ
ಹ್ಮ
ಇರ್ಬೋದು ಇರ್ಬೋ ಯಾರೋ ಒಬ್ರು ಬರ್ತಡೆ ಇರ್ಬೋದು ಅದಕ್ಕೆ ಇಟ್ಟ ಹೊಲಸ ಮಾಡ್ಯರ
ಹ್ಮ್ ಬರ್ತಡೇ ಇದ್ರ ಮಾಡ್ತತರ ಮತೆ
ಹ್ಮ್ ಆಯ ಹಾ ನೀ ಅನಾಗ ಅವ್ರಲ್ಲ ಹೋಗ್ಯಾರಒಬ್ಬನೇ ಇನೀ ಒಂಟಿ ನಾನ್ ಸಣ್ಣಾಗ ಅಕಡಿಗೆ
ಹ್ಮ್ ಹ್ಮ್ ಹೋಗ್ರಿ ಹೋಗ್ರಿ ಅದೇ ನೀನ್ ಐಸ್ಕೂಲ್ ಹೆಂಗ
ಊರಾಗ ಏನಡ್ದ
ಏನಿಲ್ಲ ನೋಡ ಆರಾಮ ಸುಮ ಊಟ ಮಾಡುದು ಹಂಗೆನ್ ಕೆಲ್ಸಿದಾಗ ಕೆಲಸ ಮಾಡುದು
ಹಾ
ನೋಡೊಕಂಗೆ ಸ್ವಪ ಹಂಗೆ ಹಂಗೆ ಓದಕೆಂದ ಕುಂತವಿ ಓದದ ನಡ್ದ
ಹಾ
ಹಾ ಅದು ಬಿಟ್ರ ಮತ್ತ ಏನಲ್ಲಿ ಇವಾಗಂತರ ಅಷ್ಟೆ
ಚಲೋ ಅದ ಏನಿಲ್ಲೋಡ ಇಗ ಹ್ಮ್ ಅದೆ ಓದದು ಎಂಜಾಯ್ ಮಾಡದು
ಹೌದು ನಿಮಣಂದು ಮದವಿಯದಂದ್ರ ನಿಮ್ಮಣ್ಣ ಜೊತಿ ಮಾಡ್ತಾರ ನಿನಗ ಮದವಿ
ಯಾರ ಹೇಳಿದರಪ್ಪ ನಮ್ಮ ಅಣ್ಣಂದ ಮದವಿ ಆದಂತ
ಅಂದ ಹಂಗೆ ಮೊನ್ನೆ ಮಲ್ಲನವರು ಪೋನಚದ್ರಿ ಹೌದಪ್ಪಾ ನಾಗಂದೇನ ಅವ್ರು ಅಣ್ಣಂದ್ ಜೊತಿ ಮದುವಿ ಮಾಡ್ತಾರ ಹಂಗ ಹಿಂಗ ಅನಕುಂತಿದ್ರ
ಯಾವವ ಮಲಣ ಹಂಗಂದವ ನಂಬಲ್ಲಿ ಏನಿಲ್ಲೊ ಮಾರಾಯ ನಮಣ್ಣಂದು ಇಲ್ಲ ನಂದನ ಇಲ್ಲ ಇಲ್ಲ ಎಲ್ಲ ಹಂಗೇಲ್ಲ ಮದುವಿ
ಹೌದಾ ಅದಕ್ಕೆ ನಮ್ಗ ಹಚ್ಚಿಲಪ್ಪಾ ಪೋನವಾನಿದ್ರಾ ಮದ್ವಿ ಪದ್ವಿ ಹೆಣ್ಣ ಪಣ್ಣ ನೋಡಿದರಾತೆಂದಾ
ಸುಮ್ನೆ ನಿನಗ ಸುಮ್ಮ ಗಮ್ಮತ ಮಾಡ್ಯಾನ
ಹೌದಾ
ಹ್ಮ
ಅದಕ್ಕೆ ಕೇಳಿದೆ ನಿನಿಗೆ ಚೆನೈಗ ನೋಡ್ ಬಂದ್ರ ಹೆಣ್ಣ ಗಿಣ್ಣ ಅಂತ
ಇನ್ನಾ ಸಣ್ಣ ವಯಸದೊ ಸಣ್ಣ ವಯಸಿಗೆ ಮದವಿಯಾಗಿ ಏನ ಮಾಡುತ್ತಿ ಎಲ್ಲಾ ಅಂತಂದು ಇನ್ನಾ ಎಲ್ಲ ಲೇಟಾದ
ಹೌದಾ
ಹ್ಮ್
ಸಮಾಚಾರ
ಮತ್ತೆ ಏನಿಲ್ಲ ನೋಡಪಾ
ಹ್ಮ
ಆಯ್ತ್ ಮಗ ಸರಿ ಇಡ್ಲಾ
ಹ್ಮ್ ಹ್ಮ ಸರಿ ಇಡ ಮಗ ಇಡ